ಹಲೋ.
ಹ್ಮ್ ಕೇಳ್ತಾ ಇದೆ ಇಲ್ಲಾ ಬ್ರೋ
ಹಾ ಕೇಳತೈತಿ.
ಹ್ಮ್. ಏನು ಆಯ್ತು ಆರಾಮ ಎಲ್ಲ.
ಹಾ.
ಸ್ವಲ್ಪ ವಾಯಸು ಲೇಟ ಆಗಿ ಕೇಳಸ್ಕೊಂತನಿ.
ಹಾ ಅದು ಒಂದ ಸ್ವಲ್ಪ್ ನೆಟವರ್ಕ ಪ್ರಾಬ್ಲಮ ಆಗತೈತಿ.
ಹಲೋ.
ಹ್ಮ ವಿರಾಟ್ ಕೋಹ್ಲಿ
ಹಾ.
ವಿರಾಟ್ ಕೊಹ್ಲಿ ಬಗ್ಗೆ ಗೊತ್ತೇನಪ್ಪಾ ಅಂದೆ.
ಗೊತ್ತು.
ಏನ್ ಗೊತ್ತು.
ಅವರು ಹುಟ್ಟಿದ್ದು ಅವ್ರ ಪೂರ್ನ ಹೆಸರು ವಿರಾಟ್ ವಿರಾಟ್ ಪ್ರೇಮ್ ಕೊಹ್ಲಿ.
ಹಾ ಹಾ ಹೌದೇನ.
ಹ್ಮ ಅವ್ರು ಹುಟ್ಟಿದ್ದು ಐದು ನವೆಂಬರ್ ಹತ್ತೊಂಬತ್ ನೂರ ತೊಂಬತ್ತು. ತೆಂಟಾರಲ್ಲಿ ಹುಟ್ರಾರ ಹಾ.
ಹಾ ಹೌದು ಅವರ ಡೇಟ್ ಆಫ್ ಬರ್ತ ಏನ್.
ಹ್ಮ ಹ ಡೇಟ್ ಆಫ್ ಬರ್ತ್ ಐದು ನವೆಂಬರ್ ಹ ಹತ್ತೊಂಬತ್ತನೂರ ತೊಂಬತ್ತ ಎಂಟರಲ್ಲಿ. ಹಾ ಮತ್ತ ಅವ್ರ ಜನ್ಮಸ್ಥಳ ಹಾ.
ಹಾ ಬರ್ತ್ ಪ್ಲೇಸ್ ಹೇಳ ಅವರದ.
ದೆಹಲಿ ದೆಹಲಿ ಹುಡ್ತಾಯ ಭಾರತದದಲ್ಲಿ ಅವ್ರ.
ಹಾ ಹಾ ನ್ಯಾಷನ್ಯಲಿಟಿ.
ಅದೇ ಇಂಡಿಯಾ.
ಹಾ ಹಾ ರೂಲ್.
ಹಾ.
ರೂಲ್.
ರೂಲ್ ಅಂದ್ರ.
ಎದ್ಕ ರೂಲ.
ರೂಲ್ ಅಂದ್ರ.
ಅವರು ಟಾಪ್ ಆರ್ಡರ್ ಬ್ಯಾಟ್ಸ್ಮೇನ್ ಹ.
ಬ್ಯಾಟ್ಸ್ಮನ್ ಆಡ್ತಾರ.
ಹ್ಮ್ ಹ್ಮ್ ಬ್ಯಾಟಿಂಗ್ ಸ್ಟೈಲ್ ಯಾರ ರೈಟ್ ಆಡ್ತಾರ ಲೆಫ್ಟ ಆಡ್ತಾರ ಅವರು.
ಬ್ಯಾಟಿಂಗ್ ಸ್ಟೈಲ್ ಭಲಗೈ.
ಹ್ಮ್ ರೈಟ್ ಆ್ಯಾಂಡ್ ಹಾ ಹಾ.
ಅವ್ರ ತಂದೆ ಹೆಸರು ಪ್ರೇಮ ಹ.
ಅವ್ರ ಬಾಲಿಂಗ್ ಸ್ಟೈಲ್ ಯಾವದು ಲೆಫ್ಟ ಯ ರೈಟ್ ಹ ಹಾ ಹೌದನಾ
ಅವ್ರ ತಂದೆ ಹೆಸರು ಪ್ರೇಮ ಪ್ರೇಮ್ ಕೊಹ್ಲಿ
ಹ್ಮ್ ಹ್ಮ್ ಹ್ಮ್
ಅವ್ರ ತಾಯಿ ಹೆಸರು ಸರೋಜ್ ಕೊಹ್ಲಿ
ಹಾ
ಹಾ ಅವ್ರ ಅಣ್ಣನ ಹೆಸರು ವಿರಾ ವಿಕಾಸ್ ಕೊಹ್ಲಿ
ಕಾಸ್ ಕೊಹಲಿ
ಹಾ ಮತ್ತೆ ಸೋದರಿ ಅಕ್ಕ
ಹಾ
ಅವ್ರ ಹೆಸರು ಭಾವನಾ ಲಿ ಎಂತ ಹಾ ಮತ್ತೆ ಇವ್ರು ಬ್ಯಾಟಿಂಗ್ ಶೈಲಿ ಬಲ್ಗೈ ಬ್ಯಾಟ್ಸ್ ಮ್ಯಾನ್ ಇವ್ರು
ಹ ಹೌದೌದು
ಹಾ ಬೌಲಿಂಗ್ ಶೈಲಿ ಬಲಗೈ ಮಾಧ್ಯಮ ವೇಗದ ಬೌಲರ್
ಹಾ ಹೌದು ಹ್ಮ್ ಹ್ಮ್
ಕ್ರಿ ಇದು ವಿರಾಟ್ ಕೊಹ್ಲಿ ಹುಡ್ ಹ ಹ್ಮ
ಹ್ಮ ಇವಾಗ ಯಾವಾಗ ಇವ್ರು ಇದದು ಮಾಡ್ತಾರ ಕ್ರಿಕೆಟ್ ಒಡಕ್ ಸ್ಟಾರ್ಟ್ ಮಾಡ್ತಾರ
ಸಣ್ಣವರ ಇದಿದ್ದಂಗಂದ ಅವ್ರರಿಗೆ ಕ್ರಿಕೆಟ್ ಮೇಲೆ ತುಂಬಾ ಆಸಕ್ತಿ ಇತ್ತಂತೆ ಅವ್ರರಿಗೆ
ಹ್ಮ್
ಕೇವಲ ಮೂರು ವರ್ಷದಿಂದ ವಯಸ್ಸಿನಲ್ಲೇ ಬ್ಯಾಟ್ ಹಿಡಿದು ಕ್ರಿಕೆಟ್ ಆಡಲು ಆರಂಭಿಸಿದ್ರಂತವ್ರು ಮೂರ್ ವರ್ಷದಿಂದಲೇ ಸ್ಟಾರ್ಟ್ ಮಾಡಿದ್ರಂತೆ ಹ್ಮ್ ಅವರು ಮೊದಲು ವಿಶಾಲ್ ಭಾರತಿ ಪಬ್ಲಿಕ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆದ್ರು
ಅವ್ರ ಯಾವಾಗ ಡಬ್ಬ್ಯ ಮಾಡ್ತಾರ ಅವರು
ಅದು ಮೂರ್ನೇ ವರ್ಷದಿಂದ ಸ್ಟಾರ್ಟ್ ಇದು ಸೇರ್
ಅವರು ಸ್ಟಾರ್ಟ್ ಮಾಡ್ತ ಅವ್ರ ಸ್ಟಾರ್ಟ್ ಮಾಡ್ತಾರ ಅವ್ರ ಹಿಂಗ ಹಿಂಗ ಈಗ ಇಂಟರ್ನ್ಯಷನಲ್ ಯಾವಾಗ ಸೇರ್ಕೋತಾರ ಅವರು
ಅದು ಅಷ್ಟಕ್ಕೊಂದು್ ಗೊತ್ತಿಲ್ಲ ನನಗ ಅವರ್್ದ
ಯ ಸದ ಎಂಟರಕ್ಷಿರ್
ಎರಡ್ ಸಾವಿರದ ಎಂಟರಾಗ
ಹಾ ಅವ್ರ ಕ್ಯಾಪ್ಟನ್ಸಿ ಶಿಬ್ದಾಗ ಯಾವ ಸರ ಹಣ್ಣೊಂದ್ರಾಗ ಇ ಗೆಲ್ತಾರ ಒ ಕಪ್ ಕ್ರಿಕೆಟ್ ವರ್ಲ್ಡ್ ಕಪ್ ಹ ವರ್ಡ್ ಕಪ್ ಗೆಲ್ತಾರ ಕ್ಯಾಪ್ಟನ್ ಅವರು ಇಂಡಿಯಾ ಕೆ್ಯಾಪ್ಟನ್ ಮೂ ತ್ರೀ ಟೈಮ್ಸ್ ಹಾಕ ಅವ
ಹಾ ಹಾ
ಟೆಸ್ಟ್ ಟೆಸ್ಟ್ ಟೀಮಿಗೆ ಮತ್ತ ಟಿ ಟ್ವೆಂಟಿ ಓಡಿಯಾ ಿಫ್ಟಿ
ಹ
ಆಲ್ ಕ್ಯಾಪ್ಟನ್ಸಿ ಇಂಡಿಯಾ ಇಂಡ ಆಲ್ ೀ ಪಾರ್ಮ್ಡ್ ಅಂಡ್ ಲೀಡ್ ಟೀಮ್ ಮೂರು ದ್ರೋಗ ಐ್ತಲ್ಲ ಲೀಡ್ ಮಾಡ್ಕೊತ ಕರ ಅವರು
ಹಾ
ಮತ್ತ ಹ್ಮ್ ಕಲ್ ಯದಕ್ ಏನ್ ಕೆಲ್ಸ ಹೇಳ ಇನು ಮಾಡಕ್ ಹೋಗಬೇಡ ದಗದಾಗಿ ಏನು ಹಚ್ಚಕ್ ಹೋಬಾರ್ದಸ್ ಸಾಂಬ್ರಣಿಗೆ ಹ.
ಹ
ಚಲೋ ಭೈ ಮತ್ತ ಹಸಿನ್ ತೋರ ಭೈ ನೀನಗ.
ಹ
ಮಾತ್ ಅಸ್ತನ್ ತ ಅವ್ರೊಬ್ಬ ಈಗ ಇವರು ಎಲ್ಲಾ ಬಿಡ ಆಗತ್ತಲ್ಲ ಬೈ ಇವ್ರಗ್ ಅರ್ಜುನ್ ಅವಾರ್ಡ್ ಐತಲ್ಲಾ ಎರಡ್ ಸಾವಿರದ ಹದ್ಮೂರ ವರ್ಷಿಕಿತ್ ಬೈ.
ಹ್ಮ
ಪದ್ಮಶ್ರೀ ಅವಾರ್ಡ್ ಎರಡ್ ಸಾವಿರದ ಹದಿನಾರು ವರ್ಷಕ್ಕೆ ಐತಿ. ಮತ್ತೆ ಇವ್ರು ಐ ಪಿ ಎಲ್ ಕೆರಿಯರ್ ಐತೆ ರಾಯಲ್ ಚಾಲೆಂಜರ್ಸ್ ಬೆಂಗ್ಳೂರಿಗೆ ಆಡ್ತಾರ್ ಭೖ ಇವರು. ಹ್ಮ್
ಮತ್ತೆ ಇವ್ರಿಗೆ ಯಾವ್ಯಾವ ಪ್ರಶಸ್ತಿ ಸಿಕ್ಕತಿ ಇವ್ರಿಗೆ. ಒಟ್ಟು ನಾಕ್ ಪ್ರಶಸ್ತಿ ಸಿಗ್ತವರಿಗೆ.
ಯಾವ್ಯವು ಭೈ ನನಗ್ ಎರಡೇ ಗೊತ್ತು.
ತಡೆಯಪ್ಪ ಹೇಳ್ತೀನೆ ಇದು ಅರ್ಜುನ ಪ್ರಶಸ್ತಿಕೈತಿ.
ಹಾ
ಎರಡ್ ಸಾವಿರದ ಹದ್ಮೂರಲ್ಲಿ ಸಿಕ್ಕೖತ್ ಅದು. ಮತ್ತೆ ಪದ್ಮಶ್ರೀ ಸಿಕ್ಕೈತೆ ಎರಡ್ ಸಾವಿರದ ಹದ್ನೇಳರಲ್ಲಿ.
ಹಾ ಬೖ.
ಮತ್ತೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಎರಡ್ ಸಾವಿರದ ಹದ್ನೆಂಟರಲ್ ಸಿಕ್ಕೖತಿ.
ಹಾ
ಮತ್ತೆ ಐ ಸಿ ಸಿ ಕ್ರಿಕೆಟರ್ ಆಫ್ ದಿ ಡಿಕೆಟ್ ಎರಡ್ ಸಾವಿರದ ಇಪ್ಪತ್ತರಲ್ ಸಿಕ್ಕೖತ್ ಅದು. ಹ್ಮ ಅವು ನಾಲ್ಕ.
ಹೌದೌದು ಹಾ ಮತ್ತ
ಮತ್ತ ಅಷ್ಟ ಅವರಿಗ್ ಸಿಕ್ಕಿರೋದ ನಾಕ.
ಹ್ ಅವಾಗ ಕ್ರಿಕೆಟ್ ಸರಿಯಾದಾವಾಗ ಕೆಲ ಇಂಟರ್ನ್ಯಷ್ನಲ್.
ಹಲೋ ಮತ್ತೇನು?
ಹ
ಹ್ಮ
ಎಡ ಕ ಟ ಹ ಷ ನ ಎತ್ತವಾ
ಹ